ಹಲೋ ಬ್ರೋ ಕೇಳಿಸ್ತಿದಿಯ
ಕೇಳಿಸ್ತಿದೆ ಹೇಳಿ
ಆಯ್ತ ಬ್ರೋ ಊಟ
ಸಾರು ಬ್ರೋ ನಿಮ್ದು
ಹಾ ಆಯ್ತು ಬ್ರೋ ನಮ್ದು ನಮ್ದು ಅನ್ನ ಸಾರೆ ಏನಿಲ್ಲ ಬ್ರೋ ಏನ್ ಮಾಡ್ತಿದೀರ ಬ್ರೋ
ಸುಮ್ನೆ ಕುಂತಿದ್ದೇ ಬ್ರೋ ಮನೆಯಲಿದ್ದೆ
ಬ್ರೋ ಅದೆ ಸ್ವಲ್ಪ ಫ್ರೀ ಇದ್ರ ಸ್ವಲ್ಪ ಮಾತಾಡ್ಬೇಕಿತ್ತು
ಹಾ ಹೇಳಿ ಬ್ರಾ ಹ ಇವವಾಗಿಲ್ಲ ಊಟ ಆಯತಲ್ಲಾ ಫ್ರೀನೇ ಇದೀನಿ ಇವಾಗ ಒಂದ ಅರ್ಧ ಗಂಟೆ ಫ್ರೀ ಇರ್ತೀನಿ
ಅದೇ ಬ್ರೋ ಏನಿಲ್ಲ ಸ್ವಲ್ಪ ಹೆವಿ ಸಣ್ಣ ಇದ್ದೆ
ಸಣ್ಣ ಇದಿಯಾ
ಅದಿಕ್ಕೆ ಇದೆ ಜಿಮ್ಗೆ ಹೋಗೋಣ ಹಂಗೆ ಸ್ವಲ್ಪ ಬಾಡಿ ಇದ್ ಮಾಡಣ ಅಂತ
ಹ ಹಾ
ಈಗ ಬಲ್ಕಿಂಗ್ ಮಾಡೋದ ಇಲ್ಲ ಡೈಟಿಂಗ್ ಮಾಡೋದ ಪ್ರೋಟೀನು ಏ ತಗೋಣ ಏನು ಅಂತ ಕೇಳ ಅಂತ ಮಾಡ್ದೇವ್ರಾ
ಎಷ್ಟು ಕೆಜ್ದೀ ಇದ್ದೀರಾ ಬ್ರೋ
ಒ್ರೋ ಫಿಫ್ಟಿ ಇದ್ದೀನಿ
ಹ್ಮ್ ಹ್ಮ್
ಹಾ ಅದೇ ಅದನ್ನೇ ಮಾತಾಡಣಂತಬ್ರು
ಹೌದಾ ಹಲೋ
ಹಾ ಹೇಳಿ ಹೇಳಿ
ಎಷ್ಟ್ ಕೆಜಿ ಇದ್ರ ಐವತ್ತು
ಹಾ ಇವತ್ತಿದ್ದೀನ್ ಬ್ರೋ
ಅದೇ ಸಣ್ಣ ಇದ್ದೀರಾ ಹಂಗೆ ಫುಲ್
ಬ್ರೋ ಸಣ್ಣ ಇದ್ದೀನ ಸಣ್ಣ ಇದ್ದೇನ ಬ್ರೋ ಹಾ ಬ್ರೋ ಅದೇ ಜಿಮ್ಗೆ ಹೋಗಣ ವರ್ಕೌಟ್ ಮಾಡಣ
ಹ್ಮ್ ಹ್ಮ್ ಹೌದಾ ಈಗ ನನ್ಗನ್ ಸಹೇಶನ್ ಹೇಳ್ಬೇಕಾ
ಹಾ ಅದೇ ಸಜೆಷನ್ ಕುಡಿ ಅಂತ ಅದಕ್ಕೆ ಅರ್ದನ್ ಕೇಳದ ಅಂತ ಮಾಡಿದ್ದಬ್ರಾ
ಹಾ ಅದೇ ಏನಿಲ್ಲ ಅಂದ್ರೆ ಪ್ರೋಟೀನ್ ಎಲ್ಲ ಚೀರ್ರೆಕ್ಟ್ ಆಗಿ ತಿನ್ಬೇಕು ಅಂದ್ರೆ ಈಗ ನೀನ್ ಆಸ್ಲಗಿದ್ಯಾ ಮಾ ಅಂದ್ರೆ ಮನೆಗಿರ್ತೀಯಾ
ಬ್ರೋ ಹಾಸ್ಟ್ೇಲ್ಲ್ಲ ಬ್ರೋ ಹಾಸ್ ಅದೇ ಈಗ ಇನ್ ಕಾಲೇಜ್ ಅಲ್ವಾ ಕಾಲೇಜ್ ದೂರ ಇದೆ
ಹಾ ಹಾ ಅದೇ ಹ ಹಾ ಅದೇ ಹಾಸ್ಲಗ ಇರ್ತೀರ ಅಂದ್ರೆ ಈ ಊಟನು ಕರಾಟ
ಹಾ ಅದು ಅದು ಪ್ಲಸ್ ಇಲ್ಲಿ ಸಣ್ಣ ಆಗೋದ ನಡುವೆ ಸ್ಲ್ ಮೆಡಿಕಲ್ ಇಶ್ಯೂಸ್ ಇತ್ತು ಅಕ್ಕೆ ಸ್ವಲ್ಪ ಸಣ್ಣ ಅದೇ
ಅದೇ ಬ್ರೋ ಅಂದ್ರೆ ಹೆಂಗ್ ಗೊತ್ತ ಊಟ ಮಾಡ್ತೀರಲ್ಲ ನೀವು ಅಂದ್ರೆ ಅಷ್ಟ ಸುಡೋ ತಿನ್ಕೊಂಡರು ಅಂದ್ರೆ ಅಂದ್ರೆ ನೀವು ಬಾಡಿ ಮಾಡಕಂದ್ರೆ ಈಗ ಬರೀ ಅನ್ನ ಸರ ತಿಂದ್ರು ದಪ್ಪನೂ ಆಗಲ್ಲ ಇದ್ ಕಡೆ ಸಣ್ಣನುೂ ಆಗಲ್ಲ ಹ್ಮ ಅಂದ್ರೆ ಏನಂದ್ರೆ ಈಗ ನೀವಿ ವೆಜ್ ನಾನ್ ವೆಜ್ಜ ಪುಲ್ ವೆಜ್ ಸಪ ಅಂದ್ರೆ ನೀನು ಬೇ ಪ್ರೋಟೀನ್ ಎಲ್ಲಾ ತಗೋಬೇಕೇಕ್ ಬ್ರೋ
ಅಲ್ಲಾಬ್ರೋ ಇ ಬೇಕ್ರೆ ಮೊಟ್ಟೆ ಎಲ್ಲ ತಿಂತೀನಿ ಅಂದ್ರ ನಾನ್ ವೆಜ್ ಚಿಕನ್ ನೋಣ ರದ ಏನ್ ತಿನ್ನಲ್ಲ ಎಗ್ಗು ಎಗ್ಗೆಲ್ಲ ತಿಂತ
ಅಂದ್ರೆ ಇದು ಆಮ್ಲೆಟು
ಹಾ ಬಾಯ್ಲ್ಡ್ ಹೆಂಗು ಅಮ್ಲಿಟ್ಟು ಹೆ ಅಂತ ಬೇರೆ ಅಂತಲ್ಲ ತಿಂತೀವಿ
ಅದೇ ಅಂದ್ರೆ ಹೆಂಗ ಗೊತ್ತಬ್ರೋ ಈಗ ಊಟ ಮಾಡ್ತಿರಲ್ಲ ಈಗ ಇದ್ದ ಯಾವ್ ತರ ಅಂದ್ರೆ ನಿಂಗೆ ಅ್ರೆ ಯಾವ್ದ ದಪ್ಪ ಆಗ್ಬೇಕಾ ಇಲ್ಲಾಂದ್ರೆ ಫುಲ್ ಅಂದ್ರೆ ಬಾಡಿ ಮಸಲ್ಸ್ ಎಲ್ಲ ಬರು ಬಾ ಯಾವ್ ತರ ಅಂದ್ರೆ
ಅದೇ ಬ್ರೋ ಬಾಡಿ ಮಸಲ್ಸ್ ಪ್ಲಸ್ ಅದೇ ಬಲ್ಕಿಂಗ್ ಮಾಡೋದ ಅಂತ ಫ್ರೆಂಡ್ಸ್ ಹೇಳ್ತಿದ್ರು
ಅಂದ್ರೆ ನೀ ಸಣ್ಣ ಅಂದ್ರೆ ಯಾವ್ ತರ ಗೊತ್ತಾ ಸಣ್ಣ ಇದ್ದೀರಲ್ಲ ಅಷ್ಟು ವೇಟ್ ಗೈನ್ ಆಗ್ಬೇಕು ನೀವು.
ಹಾ.
ಆಮೇಲೆ ಬಕಿಂಗ್ ಈ ತರ ಎಲ್ಲ ಅಂದ್ರ ಬಕಿಂಗ್ ಅಂದ್ರೆ ಯಾವ ತರ ಹತ್ತಾ ಬ್ರೋ ಬಕಿಂಗ್ ಅಂದ್ರೆ. ಈಗ ಅಂದ್ರೆ ಒಂದ್ ಒಳ್ಳೆ ಶೇಪ್ ಇರುತ್ತತ್ ನೋಡಿ ಅಂದ್ರೆ ಒಳ್ಳೆ ಫಿಸಿಿಕ್ ಇರುತ್ತತ್ ನೋಡಿ
ಹ
ಅವರು ಈ ತರ ಬಲ್ಕಿಂಗ್ ಮಾಡೋದು ಅಂದ್ರೆ ಅಂದ್ರೆ ಒಳ್ಳೆ ಶೇಪ್ ಇರುತ್ತ ಈಗ ಜಿಮ್ ಅಂದ್ರೆ ಯಾವ ತರ ಕಾಂಪಿಟೇಷನ್ ಮಾಡಿರ್ತಾರಲ್ಲ ಕಬ್ನಿ ಅಂದ್ರೆ ಕಾಂಟನ್ ಮಾಡ್ತಾರೆ ನೋಡಿ ಜಿಮ್ ಜಿಮ್ ಇಂದು
ಹಾ ಗೊತ್ತಾಯ್ತಿ ಫಿಟ್ನೆಸ್ ಹಾ
ಬಾಡಿ ಬಿಲ್ಡಿಂಗ್
ಹಾ ಗೊತ್ತಾಯ್ತಿ
ಫುಲ್ ಬಾಡಿ ಅಂದ್ರೆ ಈಗ ಫುಲ್ಲು ಕಟ್ ಮಾಡಿರ್ತಾರೆ ಅಂದ್ರೆ ಒಳ್ಳೆ ಫಿಸಿಕ್ಸ್ ಮೈಂಟೈನ್ ಮಾಡಿರ್ತಾರೆ ಅವ್ರ್ ಕಾಂಪಿಟಿಷ ಜಿಮ್ ಮುಗ್ದೋದ್ಮೇಲೆ ಅವಾಗ ಬಲ್ಕಿಂಗ್ ಮಾಡತಾರೆ ಅಂದ್ರೆ ಈಗ ಒಂದ್ ಎಡ್ ದಿನಕ್ಕೆ ಟೂ ಥೋಕ್ಸ್ಯಾಂಡ್ ಕ್ಯಾಲರೀಸ್ ತಿಂತಾರ ಅಂದಕೊಳ್ಳಿ.
ಹಾ.
ಆ ಬಲ್ಕಿಂಗ್ ಮಾಡೋ ಟೈಮ್ ಅಲ್ಲಿ ಥ್ರೀ ತೌಂಡ್ ಕಟ್ ಮಾಡ್ತಾರೆ. ನೀವ್ ಈಗ ಸಣ್ಣ ಇದ್ದೀರಲ್ಲ ಒಂದ್ ಸ್ವಲ್ಪ ದಪ್ಪ ಆಗ್ಬೇಕು. ಜಿಮ್ ಹೋಗಿಲ್ವಾ ಇನ್ನ.
ಗೋ ಅದೇ ಜಾಯ್ನ್ ಆಗಿದ್ದೆ ಒಂದ ಒಂದ್ ವಾರ ಆಯ್ತು ಅವರು ಕರೆಕ್ಟ್ ಆಗಿ ಹೇಳಲಿಲ್ಲ ಟ್ರೈನರ್.
ಬ್ರೋ ಅದೇ ಬ್ರೋ ಏನ್ ಮಾಡ್ಕೊತ್ತಾ ಅಂದ್ರೆ ಹ್ಮ್ಮ್ ವರ್ಕೌಟ್ ಪ್ಲಾನ್ಗಳೆಲ್ಲಾ ಇದು. ನೀ ಯೂಟ್ಯೂಬ್ ಅಲ್ಲೇ ನೋಡ್ಕೊಬ್ರೋ ನಾನು ಹಂಗೆ ನೋಡ್ಕೊಂಡ್ ಮಾಡ್ತಿರೋದು.
ಅವನೆಲ್ಲ ನಿಮ್ ಗೊತ್ತಿರೋ ಯಾವ್ದಾನ ಇದ್ರೆ ಹೇಳಿ ಅದನ್ನೇ ವರ್ ವರ್ಕೌಟ್ ಮಾಡೋಣ.
ಅಂದ್ರೆ ಯಾವ್ ಗೊತ್ತಾ ಅಂದ್ರೆ ಇದ ಅಂದ್ರೆ ದಿನಕ್ಕೊಂದ್ ವಿಕಿ ಒಂದ್ ಫೈವ್ ಡೇಸ್ ಮಾಡು ಬ್ರೋ.
ಹಾ.
ಇನ್ನೊಂದ್ ಎರಡು ದಿನ ರೆಸ್ಟ್ ಮಾಡು ಅಂದ್ರೆ ಸೋಮ್ ಅಂದ್ರೆ ಒಂದೊಂದ ದಿನ ಅಂದ್ರೆ ಚೆಸ್ಟ್ ಮಾಡು ಒಂದ ದಿನ ಬೈ ಟ್ರೈ ಶಪ್ಸ್ ಮಾಡು ಬ್ಯಾಕ್ ಮಾಡು ಒಂದೊಂದ್ ದಿನ
ಹ ಅದೇ ಲೆಗ್ ಔಟ್ ಲೆಗ್ ವರ್ಕ್ಔಟು.
ಹ ಲೈಕ್ ವರ್ಕೌಟ್ ಲೀಜ್ ಬೆ ಲೀಜ್ ಲೆಗ್ ಪ್ರೆಸ್ಸು ಆಮೇಲೆ ಬರುತ್ತೆ ಇದ್ರಲ್ಲಿ ಹ್ಯಾಮರ್ ಕರ್ಲು ಏನ ಬರುತ್ತೆ ಇದ್ರಲ್ಲೆಲ್ಲಾ. ಆಮೇಲೆ ಚನಾಗ್ ಇದೆಲ್ಲ ಹ್ಮ್ಮ್ ಬೈಸೆಬ್ಸು ಟ್ರೆ ಈಸೆಬ್ಸ ಎಲ್ಲಾ ಮಾಡ್ಬೋದು ಅದೇನ್ ತೊಂದ್ರೆ ಇಲ್ಲಾ.
ಹಾ.
ನಿನ್ನ ಬಿಗ್ನರ್ ಅಲ್ವಾ ಅಂದ್ರೆ ಯಾವತರ ಅಂದ್ರೆ ಈಗ ಕಾಮ್ ಕಮ್ಮಿ ವೆಯಿಟ್ಟ್ ಸಸ್ಟಾರ್ಟ್ ಮಾಡು. ಅಂದ್ರೆ ಇಂದನ ನಿನ್ಗೆ ಇವೆಲ್ಲ ಇಷ್ಟ್ ಬೇಗ ಅಂದ್ರೆ ಇದೊನ್ ಕಾಣಲ್ಲ ಅಂದ್ರೆ.
ಅದೇ ಅಷ್ಟ ಬೇಗ ಇದು ಅದೇ ಸಿಗಲ್ಲ ಅಷ್ಟ ಬೇಗ ಇದು ಅಂತ ಹೇಳ್ತಾರ.
ಒಂದ್ ಸಿಕ್ಸ್ ಏ್ಟಟ್ ಮಂತ್ಸ್ ಆದ್ಮೇಲೆ ನಿನಗೆ ಒಂದ್ ಒಳ್ಳೆ ಟ್ರಾನ್ಸ್ಫಾರ್ಮೇಶನ್ ಆಗ್ತಯಾ. ಅಂದ್ರೆ ಈ ನಾನ್ ಹೇಳ್ದ ಗೊತ್ತ ಅಂದ್ರೆ ನೀನು ಬರೀ ಜಿ ವರ್ಕಟ್ ಜಿಮ್ಗೆ ವರ್ಕೌಟ್ ಮಾಡೋದ್ರಿಂದ ಒಂದ ಸ್ವಲ್ಪ ಬಾಡಿ ಬರಲ್ಲ ಬ್ರೋ.
ಹಾ ಹಾ ಹಾ ಅದು ನಿಜಾನೇ.
ಅಂದ್ರೆ ನೀನ್ ಊಟ ಮಾಡ್ತಯಲ್ಲಾ. ಅಂದ್ರೆ ಈ ಊಟ ಊಟದಲ್ಲಿ ಏನೇನ್ ಪ್ರೋಟೀನ್ ಆಡ್ ಮಾಡ್ತೀಯಾ. ಅದ್ರಿಂದನೂ ಎಲ್ಲ ಬರುತ್ತೆ ಆಮೇಲೆ ನೀನ್ ನಿದ್ದೆ ಕರ್ರೆಟಾಗಿ ಮಾಡ್ಬೇಕು.
ಹಾ.
ಅಂದ್ರೆ ದಿನಕ್ಕ ಒಂದ್ ಏಟ್ ಅವರ್ಸ್ ನಿದ್ದೆ ಮಾಡು ಬ್ರೋ.
ಹಾ.
ಆಮೇಲೆ ಒಂದ್ ಸಾವ್ರ ಡಿನಾಬೆ ಸ್ಟೆಪ್ ಕಂಪ್ಲೀಟ್ ಮಾಡು ಅಂದ್ರೆ ಈ ಕಾಲೇಜ್ ಹೋಗ್ತಿಯಲ್ಲ ಅ ಒಂದ್ ಪೈ ಕಿಲೋಮೀರ್ ಅಲ್ಲೇ ಆಗೋಯ್ತು
ಹ್ಮ್ ಹ್ಮ್ ಹ್ಮ್
ಇನ್ನೇನು ಅಲ್ಲಿ ಇನ್ನೊಂದ್ ಫೈವ್ ಕಿಲೋಮೀಟರ್ಸ್ ಬೆಳಗ್ಗೆ ಆತ್ತುು ಜಿಮ್ಗೆ ಹೋಗ್ತ್ಯ ಆ ಟೈಮ್ಲ್ಲಿ ಜ ರನ್ ಮಾಡು ಇನ್ನೇನು ಸ್ವಲ್ಪ ಇಲ್ಲಿಲ್ಲೆ ಆಗುತ್ತೆ ಆಮೇಲೆ ವರ್ಕೌಟ್ ಮಾಡ ಇಲ್ಲ ಊಟದಲ್ಲಿ ಏನ್ ಮಾಡ ಅಂದ್ರೆ ನನ್ ಹೇಳದ್ ಏನ್ ಗೊತ್ತ ಹ್ಮ್ ಅಂದ್ರೆ ಬೆಳಿಗ್ಗೆ ಹೊತ್ತು ಅಂದ್ರೆ ಓಟ್ಸ್ ತಿನ್ನು ಅಂದ್ರ ಒಂದ್ ಟ್ವೆಟಿ ಫೈ್ ತರ್ಟಿ ಗಾಮ್ಸ್ ಪ್ರೊಟೀನ್ ಇರುತ್ತೆ.
ಹ್ಮ್.
ಅರ್ಧ ಹಾಕ್ತಿದ್ಯಾ ದಿನಕ್ಕೆ ಒಂದ್ ನೂರು ಎಷ್ ಷ್ಟ ಅಂದ್ರೆ ಒಂದ ದಿನಕ್ಕ ಒಂದ್ ಐವತ್ತರ ನೂರು ಗ್ರಾಮ್ ಪೋರ್ಣಿ ತಿನ್ಬೇಕು ಅಂದಿರುತ್ತೆ ಡಬಲ್.
ಹ್ಮ್.
ಇಷ್ಟ ಕಾರ್ಬೋ ಅಂದ್ರೆ ಇಷ್ಟ ಕಾರ್ಬೋ ಅಂದ್ರೆ ಮಾಲ್ ರೈಸ್ಹು ಹ. ತರ ಕ್ಯಾಲರೀಸ್ ತಿನ್ಬೇಕು ಕ್ಯಾಲರೀಸ್ ಅಂದ್ರೆ ಏನ್ ಇಲ್ಲ ಬ್ರೋ ನೀನ್ ಬ್ಲಡ್ಗೆ ಫುಡ್ ಯಾವ್ತರ ಹ ಇದಾಗುತ್ತೆ ಅಂತ ಅಷ್ಟೇ ಅದು ಏನಿಲ್ಲ ಅದು.
ಅದೇ ಬ್ರೋ ಈ ಈಗ ಅದೇ ಇವಾಗ ಉಟಾಡ್ ಜೊತೆ ಇವಾಗ ಓಡ್ಸಿಲ್ಲ ಅಂದ್ರೆ.
ಅಂದ್ರೆ ಏನ್ ಗೊತ್ತಾ ಈ ಓಡ್ಸಲ ಏನ್ ಮಾಡು ಅಂದ್ರೆ ಬೆಳಿಗ್ಗೆವತ್ತು ಒಂದ ಬೆಳಗಿನ ಜಾವ ಬೆಳಿಗ್ ನೀ ಎದೇಳ್ತಿಲ್ಲಾ ಫಸ್ಟ್ ಮಿಲ್ಗೆಲ್ಲ ತಗೋ ಅದಕ್ಕೆ ಓಡ್ ಮತ್ತೆ ಮಿಲ್ಕಿಲ್ ಹಾಕೊಂಡು ಬಾಳಹಣ್ಣೆ ಎಲ್ಲ ಹಾಕೊಂಡು ತಿಿಂದನ್ನ ಸ್ಟಾರ್ಟ್ ಮಾಡು
ಹಾ
ಮಧ್ಯಾಹ್ನ ಏನ್ ಮಾಡು ಅಂದ್ರೆ ಒಂದು ಟೂ ತ್ರೀ ಎಕ್ಸ್ ಒಂದ್ ಸ್ವಲ್ಪ ಕಾರ್ಡು ಅಂದ್ರೆ ರೈಸ್ ಅಂದ್ರೆ ಹಸ್ಟ್ಲು ಅನ್ನ ಸಾರಿ ಇರುತ್ತಲ್ಲ ಅದು ಆಮೇಲೆ ಮುದ್ದೆ ತಿನ್ನಾ ಸ್ಟಾರ್ಟ್ ಮಾಡು ಬಾಳೆಹಣ್ಣು ಈ ತರ ಇದೆಲ್ಲ ನಿಂಗೆ ಗೊತ್ತಲ್ಲ ಬ್ರೋ ಆಮೇಲೆ ಸೋಯ ಚಂಗಕ್ಸ್ ಇದೆ ಪನೀರ್ ಇದೆ ಇನ್ನೊಂದೆ ಹೆಂಗ ಗೊತ್ತ ವೇ ಪ್ರೋಡಿನ್ ತಗೊಂಡ್ರೆನ್ಗೂ ಹೆಲ್ಪ್ ಆಗುತ್ತೆಂದ್ರೆ ನೀ ಹಸ್ಟ್ಲ್ಗ ಬೇರೆ ತೆಲ ನಿನ್ಗೆ ಪ್ರೋಟೀನ್ ಇಂಟಾಗ ಆಗಲ್ಲ
ಅದುಗರೆ
ಅಂದ್ರೆ ನಿನ್ಗೆ ಅಂದ್ರೆ ದಿನಕ್ಕೆ ಇಷ್ಟ ತಿನ್ಬೇಕು ಅಂತ ಇರುತ್ತೆ ನಿಮ್ಗೆ ಬಿಸಿ ಶೆಡ್ಯೂಲ್ ಪಾಪಾವು ಅಂದ್ರೆ ಓದಕ್ಕೆಲ್ಲೋಗ ಅಲ್ಲ ಅದ್ರಿಂದ ನಿ ಇದ ಇಷ್ಟ್ ದಿನಾಕ್ಕ ಆಗಲ್ಲ
ಹ್ಮ್ ಅದಿಕ್ಕೆಬ್ರೋ ಏನ್ ಅದೇ ಕೇಳಿ ತಿಳ್ಕಣ ನಿಮ್ಗೂ ನೀವು ಹೋಗ್ತಿದ್ರಲ್ಲ
ಅದೇ ಅದೇ ನಾನು ಒಂದ ಏಟ್ ಮಂತ್ಸ್ ಆಯ್ತು ಬ್ರೋ ನಾನು ಒ ಸಿ ಎ ಎ ಸಿಕ್ಸ್ ಟು ಏಟ್ ಕೆಜಸ್ ದಪ್ಪ ಆಗಿದೀನಿ
ಹಾ
ಬಿಗಿನಿಂಗ್ ಆಗ ಸಣ್ಣನೇ ಇದ್ದೆ ಇವಾಗ ಒಂದ್ ಸ್ವಲ್ಪ ದಪ್ಪ ಆಗಿದ್ದೀನಿ
ಹ ನಿಮ್ ಶೆಡ್ಯೂಲ್ ಏನು ಬ್ರೋ ಏನು ಡೈಲಿ ಡಯಟ್ ಮಾಡೋದು ಏನು ಬ್ರೋ ನಿಮ್ದ
ಬ್ರೋ ನನ್ಡು ನಮ್ದು ಡಯಟ್ ಅಂತ ಏನಿಲ್ಲ ನಾವ ಅಂದ್ರೆ ಈಗ ನನಿಗೆ ಅಂದ್ರೆ ತಿಂತೀವಿ ಅಂದ್ರೆ ನಾ ಈಗ ಇಷ್ಟ ಬನ್ನಿದ ತಿಂತೀವಿ ಆಮೇಲೆಂದೆ ಕರೆಕ್ಟಾಗು ಇರ್ತೀವಿ ಅಂದ್ರೆ ಬೆಳಗ್ಗೆ ಹೊತ್ತು ಓಡ್ ಓಡ್ಸೆ ತಿನ್ನೋದು ಎಲ್ ದಿನೇ ತಿನ್ನೋದ್ ಬೆಳಿಗ್ಗೆ ಹೊತ್ತು ಈ ಪೂರಿ ಇಂತ ಆ ಎಣ್ಣೆ ಐಟಮ್ ಏನು ತಿನ್ನಕ್ ಹೋಗಲ್ಲ
ಹ ಹಾ
ನಾನು ಫುಲ್ ವೆಜ್ಜೆ ಬ್ರೋ ಹ ನಾನು ಫುಲ್ ವೆಜ್ಜೆ ಹ ವೆಜ್ಜೆ ಆಮೇಲೆ ಮನ್ ಮಧ್ಯಾಹ್ನ ಅನ್ನ ಸಾರು ಮುದ್ದೆ ಮನೆಗ ಬಂದ ಮನೆಗಿದ್ರೆ ಆ ಮಟ್ಟೆ ತಿಂತೀನಿ ಮಟ್ಟೆ ತಿಂತೀನಿ ಅಂದ್ರೆ ನಾವ್ ಈಗೆಲ್ಲ ನಾನ್ ವೆಜ್ ಎಲ್ಲ ಮುಟ್ಟಲ್ವಲ್ಲ ಈ ಚಿಕನ್ ಎಲ್ಲ ಮುಟ್ಟಲ್ಲ ಅಂದ್ರೆ ನನ್ ಪನ್ನೀರು ಈ ತರ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹಾ ಅದ್ರಿಂದ ಬೆಳಲ್ಲ ಬೆಳಿಗ್ಗೆ ಹೊತ್ತು ಮನೆ ತಿಂಡಿ ಮಾಡೆ ತಿಂಡಿ ತಿನ್ನೋದು ಮಧ್ಯಾಹ್ನ ಮಾತ್ರ ಊಟ
ಹ್ಮ್
ಕಾಲೇಜ್ ಮುಗಿಸಕೊಂಡೆ ಜಿಮ್ ಗೀಲಿಂಗೆಲ್ಲ ಹೋಗದೆಲ್ಲ ಆ ಟೈಮಲ್ಲಿ ಓಡ್ಸಿಟ್ ತಿನ್ಕೊಂಡು ಹೋಗ್ತೀನಿ
ಹಾ ಹಾ
ಪ್ರೋಟೀನ್ ತಗೋತಿನಿ ಬ್ರೋ ಕ್ರಿಯೇಟಿನ್ ವೇ ಪ್ರೋಟೀನ್ ಎರಡ ತಗೋಂತಿನಿ ನಾನು ಹ್ಮ್ ಬಿಗಿನೇಾರಲ್ವಾ ನೀನ್ ಅಷ್ಟೊಂದ ಎಂಟಾಣ ಕೋವಾ ವೇವ್ ಪ್ರೋಟೀನ್ ತಗೋಬೋದು ವೆಹೆ ಪ್ರೋಟೀನ್ ಅದೇ ಗೊತ್ತಿಲ್ಲ ಅಂತ ಂದ್ರೆ ನನ್ ನಿಂಗೆ ಮೆಸೇಜ್ ಮಾಡ್ತೀ ತಗೋ ಒಂದ್ ಒಳ್ಳೆ ಬ್ರ್ಯಾಂಡ್ ಇ ಹೇಳ್ತೀನಿ
ಹಾ ಓಕೆ ಓಕೆ ಬ್ರೋ
ಆಮೇಲೆ ಕ್ರಿಯೇಟನ್ ತಗೋಬಹೋ ನೋಡೋಬ್ರೋ ಕ್ರಿಯೇಟಿನ್ ಅಂದ್ರೆದ ಏನಿಲ್ಲ ಅಂದ್ರೆ ಮಸದ ರಿಕವರಿ ಆಗಿರುತ್ತೆ ಇವಾಗ ನಿಂಗೆ ಏನಾದ್ರು ಒಂದ್ ಸ್ವಲ್ಪ ಅಂದ್ರೆ ಎನರ್ಜಿ ಕೊಡುತ್ತೆ ಸ್ಟ್ರೆಂತ್ ಕೊಡುತ್ತೆ ಜಿಮ್ಮಲೆಲ್ಲ ಕರೆಕ್ಟಾಗಿ ವರ್ಕ್ಔಟ್ ಮಾಡಕೆ ಆಮೇಲೆ ಇದ ಚೈ ಕಷ್ಟ ಕ್ರಿಯೇಟಿನ್ ತಗೊಂಡರು ಇದದೆ ಒಳ್ಳೆ ಯೂಸ್ ಇದೆ
ಹಾ ಹಾ
ಆಮೇಲೆ ದಿನಕ್ಕೆ ಎಷ್ಟು ನೀರ್ ಕುಡಿಬೇಕ್ ಬ್ರೋ ಬಾಡಿ ಡಿಹೈಡ್ರೇಟ್ ಆಗಕ್ ಬಿಡಬಾರದು
ಹಾ ಹಾ ಹಾ ಹಾ
ಎರಡ ರಿಂದ ಮೂರು ಲೀಟರ್ ನೀರ್ ಕುಡಿಲೇಬೇಕು
ಹಾ ಅದೇ ಬಿಡ ನಿಜ ಬ್ರೋ
ಆಮೇಲೆ ನೀನ್ ಸ್ಟಾರ್ಟ್ ಜಿಮ್ ಹೋಗಿ ಹೋಗಿ ಸ್ಟಾರ್ಟ್ ಮಾಡ್ತೀರಾ ಟು ತ್ರೀ ಮಂತ್ಸ್
ಹಾ
ಹಾ ನಿನ್ ಏನನು ಪಿಶಲ್ಟ್ ಮಾಡ ಫಿಶ್ ಆಯಲ್ಲು ಬರುತ್ತೆ ಫಿಶ್ ಆಯಲ್ ಇಂದ ಅದು ಬಹಳ ಯೂಸ್ ಇದೆ ಫಿಶ್ ಆಯಿಲ್ ಆಯಿಂದ ಹೇರ್ ಗ್ರೋತ್ ಕ್ರಿನ್ ಸ್ಕಿನ್ ಗ್ರೋತ್ ಎಲ್ಲ ಆಗುತ್ತೆ ನನ್ಗೂ ಇದಿ ಇದ್ರಿಂದ ಇದು ಯೂಸ್ ಆಗಿದೆ ಫಿಶ್ ಆಯಿಲ್ಂದ
ಹ್ಮ್ ಹ್ಮ್ ಹ್ಮ್ ಅದೇ ಬ್ರೋ ಕೆಳನ ಅಂತ ಮಾಡದೇ
ಕೆಂಟ್ ಅಂದ್ರೆ ಫಿಶ್ ಆಯಿಲ್ ಏನ್ ಯಾರ ಬೇಕೋರು ಯಾವ ಬೇಕಾದ್ ತಗೋಬಹುದು ಅದೇನು ಪ್ರಾಬ್ಲಮ್ ಇಲ್ಲ.
ಹಾ ಓಕೆ ಓಕೆ ಹ್ಮ ಮತ್ತೆ ಬ್ರೋ
ಮತ್ತೆ ಹೇಳ್ಬೇಕು ಅದೇ ಕೇಳಕ್ ಮಾಡಿದೆ ನಾನು ಸುಮ್ಮನೆ ಮಾತಾಡಣ ಅಂತ ಮಾಡದೇ
ಅದೇ ಬ್ರೋ ಜಾಸ್ತಿ ದಿನ ಆಯತಲ್ಲ ನಿಮನು ಮೀಟ್ ಆಗಿ ಹಂಗ ಕೆ ಮಾತದಡಸನ್ ಹಂಗೆ ಕೇಳೋಣ ಅಂತ ಮಾಡ್ದೆ ಬ್ರೋ ಹಾ ಓಕೆ ಬ್ರೋ ಓಕೆ ನೀವೇಏನ್ ಮಾಡ್ತಿದೀರಾ ಬ್ರೋ ಬ್ರ ಈಗ
ಹಾ ನೀವಾಗ ಅದೇಕ್ಕ ಇದು ಇದು ಮಾಡ್ತಿದೀನಿ ಇಂಟರ್ನ್ಶಿಪ್
ಹ ಹಾ ಹಾ ಎಷ್ಟು ಎಷ್ಟು ತಿಂಗಳು ಇದೆ ಬ್ರೋ ಇನ್
ಹ್ಮ ಮಂತಿದೆ
ಹ ಮುಗುದ್ಮೇಲೆ ಮುಗಿತ ಬ್ರಿಂಜಿಯಿಂಗು
ಹ್ಮ್ ಇಂಜರಿ ಮುಗಿತು
ಸಮಾಚಾರ ಬ್ರೋ
ಹೇಳ್ಬೇಕ್ ಬ್ರೋ ಮತ್ತೆ ಮಾಡ್ತನ್ ತಗೊ ನಾನು ಇನ್ನೇನ್ ಮಾಡದು
ಹ್ಮ್ ಸರಿ ಓಕೆ ಓಕೆ ಬ್ರೋ